ನಮಸ್ತೆ ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ
ನಾನು ಚೆನ್ನಾಗಿದ್ದೀನಿ
ಹ್ಮ್ ಹ್ಮ ಏನು ಮಾಡುತ್ತಿದ್ದೀರಿ
ನಾನು ನಾನು ಹೋಮ್ವರ್ಕ್ ಮಾಡ್ತಿದ್ದೀನಿ
ಮನೆ ಕೆಲಸ
ಹ್ಮ್ ಮನೆ ಕೆಲ್ಸ ನೀವ ನ್ ಮಾಡ್ತೀ ತಿದ್ದೀರಾ
ನಾನು ಹಾಗೆ ಸುಮ್ಮನೆ ಮಲಗ ಇರುವೆ ಹ್ಮ್
ಇಂದು ಯಾವ ವಿಷಯದ ಬಗ್ಗೆ ಮಾತನಾಡೋಣ
ಕರ್ನಾಟಕ ಸಂಸ್ಕೃತಿ
ಹ್ಮ್ ಸರಿ ಬಹಳ ಒಳ್ಳೆಯ ವಿಷಯ ಕರ್ನಾಟಕ ಸಂಸ್ಕೃತಿ ಎಂದರೆ ನಿಮಗೆ ಏನು ನೆನಪ ಪ್ಪಾಗುತ್ತದೆ
ಮೊದಲು ನನಗೆ ಕನ್ನಡ ಭಾಷೆ ನೆನಪ ಆಗ್ ದೆ ನಂತರ ನಮ್ಮ ಹಬ್ಬಗಳು ಕಲೆ ಸಂಗೀತ ನೃತ್ಯ ಉಡುಗೆ ಆಹಾರ ಮತ್ತು ಪಾರಂಪರೆ ನೆನಪಾಗುತ್ತದೆ
ಮೊದಲು ನನಗೆ ಕನ್ನಡ ಭಾಷೆ ನೆನೆ ನೆನಪಾಗುತ್ತದೆ ನಂತರ ನಂಗೆ
ಗೆಳತಿ ಗೆಳತಿ ಎಲ್ಲಿದ್ದೀರಾ ನೀವು
ಹ್ಮ್ ಕನ್ನಡದ ಭಾಷೆಗೆ ವಿಶೇಷವಾದ ಸ್ಥಾನ ಯಾಕೆ ದೆ
ಕನ್ನಡವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀಮಂತ ಭಾಷೆ ಅನೆ ಕ್ಕ ಕವಿಗಳು ಮತ್ತು ಸಾಹಿತಿಗಳು ಕನ್ನಡ ಸಾಹಿತ್ಯವನ್ನು ಸಮೃದ್ಧ ಗೊಳಿಸಿದ್ದಾರೆ
ಹ್ಮ ಕನ್ನಡ ಭಾಷೆಯನ್ನು ಉಳಿಸುವುದು ಯಾಕೆ ಮುಖ್ಯ
ಭಾಷೆಯೇ ನಮ್ಮ ಗುರುತು ಭಾಷೆ ಉಳಿದರೆ ಸಂಸ್ಕೃತಿಯೂ ಉಳಿಯುತ್ತದೆ
ಹ್ಮ ಕರ್ನಾಟಕದ ಜನರು ಯಾವ ಗುಣಗಳಿಗೆ ಹೆಸರು ವಾಸಿಯಾಗಿದ್ದಾರೆ
ಸಹನೆ ಪ್ರೀತಿ ಮತ್ತು ಹಿರಿಯ ಗೆ ಗೌರವ ನೀಡುವ ಗುಣಗಳಿಗೆ ಹೆಸರುವಾಸಿಯಾಗಿದ್ದಾರೆ
ಅತಿಥಿ ಮನೆಗೆ ಬಂದರೆ ನಮ್ಮ ಜನರು ಹೇಗೆ ಸ್ವಾಗತ ವತಿಸುತ್ತಾರೆ
ಹ್ಮ
ಹ್ಮ
ಹ ತುಂಬಾ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಪ್ರೀತಿಯಿಂದ ಊಟ ನೀರು ರೆ ಮತ್ತು ಗೌರವದಿಂದ ಮಾತನಾಡುತ್ತಾರೆ
ಅದು ನಮ್ಮ ಸಂಸ್ಕೃ ಪ್ರಕೃತಿಯ ದೊಡ್ಡ ಗುಣ ಎಂದು ನನಗೆ ಅನಿಸುತ್ತದೆ
ಹೌದು ಅತಿಥಿಯನ್ನು ದೇವರಂತೆ ಕಾಣುವುದು ನಮ್ಮ ಸಂಪ್ರದಾಯ
ಕರ್ನಾಟಕದ ಸಂಪ್ರದಾಯಕ್ಕೆ ಉಡುಗೆ ಒಬ್ಬೆ ಹೇಳಿ
ಪುರುಷರು ಪಂಚೆ ಮತ್ತು ಅಂಗೀ ಧರಿಸುತ್ತಾರೆ ಮಹಿಳೆಯರು ಸೀರೆ ರಿಸುತ್ತಾರೆ ಹಬ್ಬಗಳ ಸಮಯದಲ್ಲಿ ಸಾಂಪ್ರದಾಯಿಕ ಉಡುಗೆಗೆ ಹೆ ಹೆಚ್ಚಿನ ಮಹತ್ವ ನೀಡುತ್ತಾರೆ
ಇಂದಿನ ಯಾವ ಜನರು ಕೂಡ ಸಂಪ್ರದಾಯಕ್ಕೆ ಹ ಉಡುಗೆಯನ್ನು ಧರಿಸುತ್ತಾರೆ
ಹೌದು ವಿಶೇಷವಾಗಿ ಹಬ್ಬಗಳು ಮದುವೆಗಳು ಮತ್ತು ಸಾಂಸ್ಕೃತಿಕ ಆತಿಕ ಕಾರ್ಯಕ್ರಮಗಳಲ್ಲಿ ಸಂತೋಷದಿಂದ ಧರಿಸುತ್ತಾರೆ
ಕರ್ನಾಟಕದ ಆಹಾರ ಪದ್ಧತಿ ಹೇಗಿದೆ
ಕರ್ನಾಟಕದ ಪ್ರತಿಯೊಂದು ಭಾಗಕ್ಕೂ ತನ್ನದೇ ಆದ
ಕೆಲವು ಆಹಾರಗಳು ಹೆಸರು ಹೇಳಿ
ರಾಗಿ ಮುದ್ದೆ ಬೇಳೆ ಸಾರು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ನವನೇ ಊಟ ಮೊಸ ಅನ್ನ ಪುಳಿಯೋಗರೆ ಬಿಸಿಬಳೆ ಭಾತ್ ಕಡುಬು ಹೋಳಿಗೆ ಚಕ್ಕುಳಿ ಮತ್ತು ಇನ್ನುೂ ಅನೇಕ ಬಗೆಯ ತಿಂಡಿಗಳಿದ್ದಾವೆ
ಆಹಾರ ಆರೋಗ್ಯಕರವಾಗಿರುತ್ತದೆ
ಹೌದು ನಮ್ಮ ಸಾಂಪ್ರದಾಯಿಕ ಆಹಾರ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತದೆ
ಹ್ಮ್ ಗ್ರಾಮೀಣ ಜೀವನದ ಬಗೆ ನಿನಗೆ ಏನು ಅನಿಸುತ್ತದೆ
ಗ್ರಾಮಗಳಲ್ಲೇ ಕರ್ನಾಟಕದ ಸಂಸ್ಕೃತಿಯ ಹೃದಯ ಅಲ್ಲಿ ಇಂದಿಗೂ ಅನೇಕ ಸಂಪ್ರದಾಯಗಳು ಜೀವಂತ ಜೀವಂತವಾಗಿವೆ
ಹ್ಮ್ ಬೆಳಿಗ್ಗೆ ಗ್ರಾಮದಲ್ಲಿ ಕಾಣವ ದೃಶ್ಯ ತುಂಬ ಸುಂದರವಾಗಿರುತ್ತದೆ
ಹೌದು ಹಕ್ಕಿಗಳ ಕಲಾವರ ಹೊಲಗಳಿಗೆ ಹೋಗುವ ರೈತ ಅರು ದೇವಾಲಯದ ಗಂಟೆಯ ಧ್ವನಿ ಮತ್ತು ತಂಪಾದ ಗಾಳಿ ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ
ರೈತರ ಪಾತ್ರ ಎಷ್ಟು ಮುಖ್ಯ
ರೈತರು ನಮ್ಮ ಅನ್ನದಾತರು ಅವರ ಪರಿಶ್ರಮದಿಂದಲೇ ನಮಗೆ ಆಹಾರ ದೊರೆಯುತ್ತದೆ
ನಾವು ರೈತರನ್ನು ಗೌರವಿಸಬೇಕಲ್ಲವೇ
ಖಂಡಿತವಾಗಿ ಅವರ ಸೇವೆ ಅಮೂಲ್ಯವಾದದ್ದು
ಕರ್ನಾಟಕದ ಜನರು ಪ್ರಕೃತಿಯನ್ನು ಪ್ರತಿ ಪ್ರೀ ತೀಸುತ್ತಾರೆಯೇ
ಹೌದು ಮರಗಳನ್ನು ಬೆಳೆಸ ನದಿಗಳನ್ನು ಗೌರವಿಸುವುದು ಮತ್ತು ಭೂಮಿಯನ್ನು ಪೂಜಿಸುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ
ಹ್ಮ್ ಹಿರಿಯರಿಗೆ ಗೌರವ ನೀಡುವುದು ಎಷ್ಟು ಮುಖ್ಯ ಬ್ಬಚ್ಚಿ ಕಸ್ಗಂದಿ ಹ್ರಿ ದೇವರ ಹೇಳ ಯತ್ ಒಂದ್ ತಾರೀಕಾ ಹ್ಮ್ ಚಿಕ್ಕ ಮಕ್ಕಳಿಗೆ ನಾವು ಏನು ಕಲಿಸಬೇಕು
ಹ್ಮ
ಹ ಕನ್ನಡ ಕಡ
ಹಿರಿಯರಿಗೆ ಗೌರವ ಮತ್ತು ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಕಳಿಸಬೇಕು
ನಮ್ಮ ಸಂಸ್ಕೃತಿ ಯನ್ನು ಉಳಿಸುವ ಜ ಜವಾಬ್ದಾರಿ ಯಾರದು ಹ ನಮಸ್ ಸಂಸ್ಕೃತಿಯನ್ನು ಉಳಿಸಲು ಮೊದಲು
ನಮ್ಮ ಭಾಷೆಯನ್ನು ಪ್ರೀತಿಯಿಂದ ಮಾತ್ರ ಮಾತನಾಡುವುದು ಮತ್ತು ನಮ್ಮ ಪರಂಪರೆಯನ್ನು ಆ ಪಾಲಿಸುವುದು
ಇಂದಿನ ಮಾತುಕತೆಯಿಂದ ನನಗೆ ತುಂಬ ಸಂತೋಷವಾಯಿತು
ನನಗೂ ಸಂತೋಷವಾಯ್ತು ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ
ಮುಂದಿನ ಬಾರಿ ಕರ್ನಾಟಕದ ಹಬ್ಬ ಗಳು ಮತ್ತು ಜನಪದ ಕಲೆಗಳ ಬಗ್ಗೆ ಮಾತನಾಡೋಣ
ಖಂಡಿತ ಅದು ನಮ್ಮ ಸಂಸ್ಕೃತಿ ಅತ್ಯಂತ ಸುಂದರ ಭಾಗವಾಗಿದೆ
ಕಲೆದ ಬಾರಿ ಆಹಾರ ಮತ್ತು ಉಡುಗೆೆಯ ಬಗ್ಗೆ ಮಾತನಾಡಿದ್ವಿ ಇಂದು ಕರ್ನಾಟಕ ಹಬ್ಬ ಕಲೆಗಳ ಮತ್ತು ಸಂ ಸಂಪ್ರದಾಯಗಳ ಬಗ್ಗೆ ಮಾತ
ಕರ್ನಾಟಕದಲ್ಲಿ ಆ ಆಚರಿಸುವ ಪ್ರಮುಖ ಹಬ್ಬಗಳು ಯಾವುವ್ಯಾವು
ಯುಗಾದಿ ದಸರಾ ದೀಪಾವಳಿ ಮಕರ ಸಂಕ್ರಾಂತಿ ಗಣೇಶ ಶಶಚತುರ್ಥೀ ನಾಗ ಪಂಚಮಿ ಮತ್ತು ಇನ್ನು ಅನೇಕ ಹಬ್ಬ ಹಗಳನ್ನು ಬಹಳ ಸಂಪ್ರದಾಯದಿಂದ ಆಚರಿಸುತ್ತದೆ ವಿ ಶ ಯುಗಾದಿ ವಿಶೇಷ ಏನು ಎಂದರೆ ಯುಗಾದಿಯು ಹೊಸ ವರ್ಷದ ಆರಂಭವನ್ನು
ಹೊಸ ವರ್ಷ ಆರಂಭವನ್ನು ಸೂಚಿಸುತ್ತದೆ ಜನರು ಮನೆಗಳನ್ನು ಸ್ವಚ್ಛಗೊಳಿಸಿ ಅಲ ಅಲಂಕರಿಸುತ್ತಾರೆ ಹೊಸ ಬಟ್ಟೆಗಳನ್ನು ಧರಿಸಿ ದೇವರ ಪೂಜೆ ಮಾಡುತ್ತಾರೆ
ಯುಗಾದಿಏ ವಿಶೇಷವಾಗಿ ಏನು ತಯಾರಿಸುತ್ತಾರೆ
ಬೇವು ಮತ್ತು ಬೆಲ್ಲವನ್ನು ಬೇರೆಸಿ ವಿಶೇಷ ಪಾನಿಯನ್ನು ತಯಾರಿಸುತ್ತಾರೆ ಜೀವನ ಸುಖ ಮತ್ತು ದುಃಖ ಎರಡೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ
ಹ್ಮ್ ದಶರಾ ಹಬ್ಬದ ಮಹತ್ವ ಏನೆಂದರೆ ದಸರಾ ಕರ್ನಾಟಕದ ಹೆಮ್ಮೆಯ ಹಬ್ಬ ಮೈಸೂರಿನಲ್ಲಿ ನಡೆ ಡ ಯ ದ ಸರ ಉತ್ಸವವನ್ನು ನೋಡಲು ದೇಶದ ವಿ ವಿವಿಧ ಭಾಗಗಳಿಂದ ಜನರು ಬರುತ್ತಾರೆ ದಸರಾದಲ್ಲಿ ಯಾವ ಕಾರ್ಯಕ್ರಮಗಳು ನಡೆಯುತ್ತ ತವೆೇ
ಜನರು ಹೊಸ ಸಾಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತ ನೃತ್ಯ ಜಾನಪದ ಕಲೆಗಳು ಪ್ರದರ್ಶನ ಮತ್ತು ಜಂಬೂ ಸವಾರಿ ನಡೆಯುತ್ತದೆ
ಮಕರ ಸಂಕ್ರಾಂತಿ ಹೇಗೆ ಆಚರಿಸಲಾಗುತ್ತದೆ
ಜನರು ಹೊಸ ಬೆಳಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಎಳ್ಳು ಬೆೆಲ್ಲ ಮತ್ತು ವಿವಿಧ ಹಸಹಿ ತಿಂಡಿಗಳನ್ನು ಹಂಚಿಕೊಳ್ಳುತ್ತಾರೆ
ಹ್ಮ್ ಕರ್ನಾಟಕದ ಜಾತ್ರೆಗಳ ಬಗ್ಗೆ ಹೇಳು
ಗ್ರಾಮೀಣ ಪ್ರದೇಶಗಳಲ್ಲಿ ದೇವರ. ಜಾತ್ರೆಗಳು ಬಹಳ ಪ್ರಸಿದ್ಧಿ ಜಾತ್ರೆಯಲ್ಲಿ ಜಾನಪದ ಕಲಾವಿದರು. ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತ.
ಜನಪದ ಕಲೆ ಎಂದರೇನು.
ಜನರ ಜೀವನ ಸಂಪ್ರದಾಯ ಮತ್ತು ಆಚರಣೆಗಳನ್ನು ಪ್ರತಿಬಿಂಬಿಸುವ.
ಕರ್ನಾಟಕದ ಮುಖ್ಯ. ಮುಖ್ಯ ಜನಪದ ಕಲೆಗಳು ಯಾವುವು.
ಯಕ್ಷಗಾನ ಡೊಳ್ಳು ಕುಣಿತ ವೀರಗಾಸೆ ಕಂಸಾಳೆ ಕೋಲಾಟ ಮತ್ತು. ಗೊಂಬೆ ಆಟ ಬಹಳ ಪ್ರಸಿದ್ಧ.
ಹ್ಮ್ ಯಕ್ಷಗಾನದ ವಿಶೇಷತೆ ಏನು ಗೊತ್ತಾ.
ಯಕ್ಷಗಾನದಲ್ಲಿ ಸಂಗೀತ ನೃತ್ಯ. ಸಂಭಾಷಣೆ ಮತ್ತು ಅಭಿನಯ ಎಲ್ಲವೂ ಒಂದಾಗಿ ಬೆರೆತಿರುತ್ತವೆ ಪುರಾಣಗಳ ಕಥೆಗಳು. ನ್ನು ರಂಗದ ಮೇಲೆ ಪ್ರದರ್ಶಿಸಲಾಗುತ್ತದೆ.
ಹ್ಮ್ ಯಕ್ಷಗಾನ. ಕಲಾವಿದರು ಧರಿಸುವ ವೇಷ. ಭೂಷಣ ಹೇಗಿರುತ್ತದೆ.
ಅತ್ಯಂತ ಆಕರ್ಷಕವಾಗಿರುತ್ತದೆ ಬಣ್ಣ ಬಣ್ಣದ ಉಡುಪು ದೊಡ್ಡ ಕಿರೀ. ಟ ಮತ್ತು ಸುಂದರ ಅಲಂಕಾರಗಳನ್ನು ಧರಿಸುತ್ತಾರೆ. ಹ ಡೊಲ್ಲು ಕುಣಿತವು ಶಕ್ತಿ ಮತ್ತು ಉತ್ಸಾಹವನ್ನು ತೋರಿಸುವ ಜಾನಪದ ನೃತ್ಯವಾಗಿದೆ. ಕಲಾವಿದರು ಡೊಲ್ಲನ್ನು ಬಾರಿಸುತ್ತ ನೃತ್ಯ ಮಾಡುತ್ತಾರೆ.
ಹೌದಾ ನನಗೆ ಈಗ ತುಂಬಾ. ಕೆಲ್ಸ ಇದೆ ನಾನ್ ಆಮೇಲೆ ಕರೆ ಮಾಡ್ಲ.
ಹಾ ಸರಿ ಆಯ್ತು ಧನ್ಯವಾದಗಳು.
ಹ ಧನ್ಯ.